ಹಲೋ
ಹಲೋ ಕೇಳ್ದಲ್ರಿೀ
ಹಾ ಕೇಳುತದ್ರಿ
ಯಾಕ
ಏನ್ ಮಾಡ್ ಏನೋ ಒಂದ ಕೆಲ್ಸ ಇತ್ರಿ ಅದಿಕ್ಕೆ ಹಚ್ಚಿದ್ದೀವ್ರೀ
ಯಾ ಕೆಲ್ಸ ಇತ್ರಿ.
ಅದೇ ಒಂದು
ಬ ಹೇಳ್ರಿ ನಮ್ಗೇನ್ ಒಂದ್ ನಾಕ್ ಮಂದಿ ಕಾಲಿನೆವ್ರೀ ನಾವಂತ್ರೂ ಪೇಮೆಂಟ್ ಜಾಸ್ತಿ ಇರ್ಬೇಕ್ ನೋಡ್ರಿ.
ಹೌದ್ರೆ ಇಲ್ಲಿ ಕಲ್ಲಾಗ ಕೆಲ್ಸ ಆದ್ರಿ ಸ್ವಲ್ಪ
ಏ ಹೊಲ್ದಗ್ರಿ ಏನ್ ದೊಡ್ಡ ದೊಡ್ಡ ಅವೇಲ್ರೀ ಸಣ್ಣುವವ್ರೀ
ಅಟ್ಟೇ ಸರಿಯಾಗ ಅವ್ರಿ ಮನ್ಷ್ಯರೆತ್ತಂತವು
ಮನ್ಷ್ಯರ ಒಟ್ಟ ನಮಗ್ ಏಳಂತಾವ್ ಆವ್ರಿ ನಾವ್ ಇದ್ದದ್ದ ಹೇಳ್ಬೇಕ ಅಂದ್ರ ನಾವ್ ಈಗ ಹದ್ನೋಳ್ ಹದ್ನೆಂಟ ವರ್ಷದ್ ಹುಡುಗುರ್ರಿ.
ಹಾ.
ಕುಂಟಾಲ ಎತ್ತೀವ್ ಬುಡ್ರಿ ಹಂಗೇನಿಲ್ಲ ಮತ್ ಅಂದ್ರನು ಸ್ವಲ್ಪ ಬ್ಯಾಸರಾತ್ರಿ ನಮ್ಕಲ್ ಆಯಾಕ
ಆತದ್ರಿ ಈಗ ಅಂತವೇನಿಲ್ರಿ.
ಮನ ಜಿಜ್ಜಾಡ್ದೇವ್ರಿ ಒಂದ್ ಕುಂಟಾಲ್ ಎತ್ತೀನ್ರಿ
ಏನ್ರೀ.
ಹೂಂ ರೀ
ಹೌದ್ರಿ
ಒಂದ್ ಎಕರ್ ಹೊಲಾನ ಗೆದ್ದೇನ್ರೀ
ಹೋ ಬಾರಿ ಚುಲೋಲ್ತ್ರಿ ಹಂಗಾದ್ರ
ಏ ಕಣ್ಣಂಗ ಆಡ್ತಿವ್ರಿ ನಾವ್ ಜಿಜ್ಜ ಜಿ ಜಿದ್ ಗುಂಡ ನಿ ನಿಮ್ ನಿಮ್ಮನ್ಯಾಗ ನಿಮ್ದೇನ ಒಂದೆ ಆದಂತಲ್ರಿ ಗುಂಡ್
ನಾವಿಂತಾವೆಲ್ಲ ಮುಗಸೆ ಬಂದೇವಿ.
ಮುಗಸೇ ಬಂದೀರೀ ಈಗ ಮುದಕ್
ಹಾ ಈಗ ಸ್ವಲ್ಪ ಮುದ್ಕ ಆಗೀವಿ ಅದಕ್ಕ
ಹಾ ಹಾ ಗುಂಡ ಪಂಡ ಏಳಲ್ಲಾಗ್ಯಾವೇನ್ರಿ ಈಗ
ಗೆಲ್ಲ ಅವೆಲ್ಲಾ ಮಾಡಿ ಬಂದ್ಬಿಟ್ವಿ ನಾವು
ಏನೇನ್ ಮಾಡಿರಿ
ಎಲ್ಲಾ ಮಾಡಿದ್ವಿ ಗುಂಡ ಎತ್ತಿವಿ ಚೀಲಾ ಎತ್ತಿದ್ವಿ ಜೀಜಾ ಜಿದ್ದ್ನ ಆಡಕ ಚೀಲಾ ಎರಡ್ ಎರಡು ಕ್ವಿಂಟಲ್ ದನ ಎತ್ತಿದ್ವಿ ನಾವು ಎಲ್ಲಾ ಸಣ್ಣ ವಯಸ್ದಾಗ ಆಟಾಟೆತ್ತಿವಿ ಎಲ್ಲಾ ದೊಡ್ಡ ಆದ್ಮ್ಯಾಗ ಹಾ ಜಾಸ್ತಿ ಸ್ವಲ್ಪ ಮನೆಗ್ ಖರ್ಚದು ಜಾಸ್ತಿ ಬಂದ್ಬಿಡ್ತು.
ಹ ಹ ಹ ಹ್ಮ ಈ ಕಡೆ ತೂತಿ ಬರಣ ಈಗ ಎಲ್ಲ ಕರಿಗ್ಯದ
ಸ್ವಲ್ಪ ಮನೆ ಖರ್ಚು ಆ ಕಡೆ ಬಂದ್ಬಿಡ್ತು ಸ್ವಲ್ಪ ಅವಾಗೆಲ್ಲ ಬಿಟ್ಟ ದುಡ್ಯಾಕ್ಹೋಗ್ಬಿಟ್ವಿ
ಹಾ ಹಾ ಹ.
ಎಲ್ಲಾ ಒಂದ್ ಟೈಮ್ನಾಗ ಅವೆಲ್ಲಾ ಮಾಡಿ ಬಂದಿವ್ರಿ ನಾವು
ಒಂದ್ ಟೈಮ್ದಾಗ ಮಾಡಿರ್ರಿ ಅಂದಂಗ ಆಯ್ತ್ರಿ ಎಲ್ಲಾ
ಎಲ್ಲಾ ಮಾಡಿವ್ರೀ ಊಟ ಗಿಟ ಬಂದ್ರ ಎಲ್ಲ ನಾವು ಒಂದೊಂದ್ ಸೇರ್ ಹೋಗಿ ಉಣ್ತಿದ್ವಿ ರಿ ನಾವ್
ಅಬಾಬಬಬಬಬ ಒಂದೊಂದ್ ಕೆಜಿ ಎರಡ್ ಎರಡು ಕೆಜಿ ಅಂಡ ತಿಂತಿರೇನ್ರೀ
ಅವ ಯಾ ಕಡೆ ಸಾ ಮೂರ್ ಕೆಜಿ ಒಮ್ಮೆಗೆ ಒಂದ್ ಕೋಳಿ ತಿಂತಿದ್ವಿ‌ ರೀ ನಾವ
ಅಬಾಬಬಬಬ ಹ ನಿಮ್ಮಂತರ್ ಬೇಕ್ರೀ
ಅವೆಲ್ಲಾ ಮದ್ಲು ತಿಂದೇವ್ರಿ ಹ ಅವಾಗೇನ ಈಗಿನ್ ಜನ್ರೇಷನ್ದಾಗ್ ಅವ್ಯಾವು ಇಲ್ಲ
ಎ ಇಲ್ರಿ ಇಲ್ರಿ ಈಗ್ ಈಗ್ ಬರೆ ಕುಂಡ್ಯಾಗ ನಿಂಬಿಕಾಯಿ ಒಡ್ದ್ಯಾ ಗಜ ನಿಂಬಿಕಾ ಒಡ್ದ್ಯಾ ಟ್ರ್ಯಾಕ್ಟರ್ ರೇಸಿಗೆ ಹಚ್ಚಿದ್ಯಾ ಬರೆ ಒಣ ತಿಂಡಿದೆ ರೀ ಮನ್ಷ್ಯರು ಏನ ಇಲ್ರಿ ಏನ್ ವಸ್ತುಗಳ ಮ್ಯಾ ಕಲರು
ಈ ಚೀಲ ಆಗೊಂಡ ಎತ ಒನು ಕಡಿಮೆೆಗೆಾರ ಅವಾಗೆಲ್ಲ ಜಾಸ್ತಿ ಇದ್ದವ್ರ ಅವ ಈಗೆ ಜಾಸ್ತಿ ಕಡಿಮೆ ಆಗ್ಬಿಟವ್ರ ಹಲೋ ಹಲೋ ಹಲೋ ಹಲೋ ಹಲೋ ಹಲೋ ಹಲೋ ಹಲೋ ಹಲೋ ಹಲೋ ಹಲೋ ಹಲೋ ನಿಮ್ ಫೋನ್ ಯಾವ್ದ ಪ್ರಾಬ್ಲಮ್ಂದ ಸೇಪ್ ಇದ ನೋಡ್ರಿ
ಹೇ ಅಲ್ಲ ಒಂದ್ ಕಾಲ್ದಾಗ ಅವ ಎಲ್ಲ ಮಾಡಿ ಬಿಿತ್ತೇನ್ೀ
ಏನ್ ಮಾಡಿ್ರಿ
ಒಂದು್ ಕಾಲ್ದಾಗ ಕ್ವಿಂಟಲ್ ಗಟ್ಲೆ ಇರ್ತಿತಿ ನಾವು
ಕುಂಟಾಲ್ ಗಟ್ಲೆ ಎತ್ತೇರಿೀ ಒಂದ್ ಕಾಲ್ದಾಗ ಈಗ ಎತ್ತದ ಆಗಲ್ರಿ
ಈಗ ಆಗಲ್ಲ ಆದ್ರೆ ಎತ್ತು ವ
ಸ್ವಲ್ಪ ಹಿಂದ ಹಿಂದ ಊಸ್ ಪಾಸ್ ಬಿಟ್ಕಂತ ಎರ್ತ್ತರಿ ಈಗಾದ್ರನು
ಏನ ಒಂದು ಎಲ್ಲಾ ಮುದುಕರ ಆಗ ನೀವ ಹಂಗಂದಾರ ಬರಿ ನಮ್ ಕೂಡ
ಹ್ಮ ಏ್ ನಮ್ ನಮ್ ಬಗಲಗ್ ನಿಂದ್ರದ ಆಗಲ್ರಿ ನಿಮ್ ನೀವೇನೋ ವಯಸ್ಸನ ದೊಡ್ಡ್ರೀ ನಮ್ಮ್ರಿಗೆ ಇದ್ರ ನಮ್ಮೊಂದ ಎರಡ್ ಸಾವರ ಆಗಲ್ರಿ
ಒಂದ್ ಕಾಲ್ದಾಗ ನಿಮ ಮಂತ್ರ ದ ನಾವ್ ಒಬೊಬ್ನ ಇರ್ತತಿವ್ರೀ
ಹೌದೌದು ಕೇಳೇನ್ ರೀ ಎದಕ್ ಹಾಕಿದ್ರ ನ್ಯೂಸ್ ಪೇಪರ್ದಾಗ
ಹ ಈ ಅಲ್ಲ ಒಟ್ಟಿಗೆ ಎಷ್ಟು ಉಣತಿರಿ ನೀವು ಹ
ನಾಕ ಹೊಟ್ರರಿ ಹೊರಗಡೆ ಆಯ್ತ್ರಿ
ರೋಟ್ ಹಣ್ತಿರಿ ನಾವವು ಈಗ ಹೊತ್ ರೋಟ್ಟಿ ಅ ಆದ್ರೆ ಕಲ್ಲ್ರಿ ನಾವ್
ಅಬ ಈ ಮುದಕ ಶಾಯಿಲೆಕ್ ಆದ್ರನ ಹತ್ರ ರೊಟ್ಟ ತಿಂತರಿ
ಹಾ
ಅಂದ್ರ ಪೂರ ಗಟ್ಟಿರಿ ನಿಮ ಪಿಂಡಾದ್ರಿ ನಿಮ್ದ
ಎಂಡ ಅ ರೀ ಹೊದಕ ತಿರ್ಗಾಡದ ಆಗಲ್ರಿ ನಮ್ದ ನಮ್ದ ಹೊರ್ಕ ತಿರ್ಗಾ
ಏ ವಜ್ಜೀರರಿ ನೀವು ಗೊತ್ತ ಗೊತ್ತಾಯ್ತ ನೀ ಇಷ್ಟು ಸಾಮಾನನ್ಳಗೆ ಗೊತ್ತಾಯ್ತರಿ ನಮಗೆ ಕುಸ್ತಿ ಆಡ್ಯ್ರಿ ನೀವು ಕುಸ್ತಿ ಕಬಡ್ಡಿ ಎಲ್ಲ ಘನ ಆಡ್ಯ್ರಿ
ಏನ್ ಸಣ್ಣ ಅಲ್ಲ ಎಲ್ಲ ಮಳೆ ಕಾಲ ಹೋಗ
ಸ ಕಬಡಿ ಕ ಆನಮನ್ ಕಬಡ್ಡಿ ಆಡ್ರಿ
ಸಣ್ಣ ಅಲ್ರರಿ ನಾವು ನಿಮ್ಮ ಟೈಡ್ ಸಿಗ್ತಿದೀವ್ರೀ ನಾ್ ಆರಳ ಪೂಟ
ಬಬಬಬ ಪೂರ ವಜ್ಜೋಯ್ತಿರದಳ ಪುಟ ಅಂದ್ರೆ
ಹ್ರ ಹೇಳ ಕೂಡಿ ಸಿಗತವ್ರೀ ನಾವು
ಹ್ಮ್ ನಾವವು ನಾಕ್ಪೂರ್ ನಾಕ್ಪೂರ್ ಜಿಗದ ಆಗಲ್ರಿ ನಮಗ
ಹಾ ಈಗ ನೋಡ್ರ ನಿಮ್ದ ಹಂಗಮದ ನಾವ್ ಆಡಳ ಕೊಟ್ಟು ಅನುಮತ ದಗತಿವ್ರಿ ನಾವವು
ಹ್ಮ ಜಿಗಿತಾರ ಜಿಗಿತರಿ ನೀವು
ಹಾ ನೀವು ಈ ಅಲ್ಲ ನಾ ಅವಾಗ ನೀವ್ ನಾ ರೇಟ್ ಅತ್ರಿ ನಾ ರೇಟ್ ಹೊಂದ್ರ ನಮಗೆ ಈ ಕೇಳ ಗೊತ್ತ ಹೊಟ್ಟೆ ಸೈಡ್ ಆಗಲ್ಲ ಅದ
ಹ ಎಲಿಪಿಿಗೆ ಹತ್ತದಲ್ಲ ಇಕಡೆ ಹೊಸಟ್ಟ ಯಾವದಾನ
ಹಾ ಬರ ಮುದ ಈಗ ಮುದಗರಾಗಿ ಇಷ್ಟಕೊಂಡತವಿ ಏನ್ ಮುಂದಾಗ ಇದಿದ್ದಾಗ ಎಡ್ ಎರಡು ಸೇರಿ ರೊಟ್ಟಿ ಅಾಣತೇನು ಒಂದೊಂದ್ದಿನಕ್ಕ ಮೂವ ನಲ್ವತ್ತು ಮೂವತ್ ರಟ್ಟು ಸಾಲಲ್ ನಮ್ಗೆ ಹಾ ಮಾಡಾರ ಇಬರು ಮೂರು ನ್ರು ಹಗೆ ಮಾಡ ಬಿಟ್ಟತರ
ಅದಕ್ಕೆ ನೀವು ಅದಕ್ಕೆ ಮೊಳಕಾದ ಮೇನೆ ಆಗದಾರೆ ಕಬಡ್ಡಿ ಆಡ್ಯಾಡಿ
ಹಾ ಸಣ ಹ
ಮತ್ತ ಇನ್ನ ಕಬಡ್ಡಿ ಆಡ್ರಿ ಅನ್ರಿ ವಯಸ್ನ್ಯಾಗ
ಎನ್ನ ಕಬಡ್ಡಿ ಸಂಣ್ಣ ಕಬಡ್ಡಿ ಎಲ್ಲದ
ರುಪಿದ್ದಾಗ ಒತ್ತಿ ಕಬಡ್ಡಿ ಆಡಿರ ದಿನ
ಎ ಇನ್ನ ಚಾಂಪ ಚಾಂಪಿಯನ್ ಬೇರೆ ಕಬಡ್ಡಿ ಚೆಂದ ಮಾಡಿದಾರ ಕಬಡ್ಡಿ
ಆ
ಬ ಬೇರೆ ಕಬಡ್ಡಿ
ಹಾ ಎರಡು ಎರಡು ಎರಡು ಮೂರ
ಮಜ್ಯಾಹನ ಆಡೋ ಕಬಡ್ಡಿನೇ ಬೇರೆ ಚಂಜಿ ಕಡೆ ಆಡೋ ಕಬಡ್ಡಿನೇ ಬೇರೆ
ಹಾ ಅದು ರಾತ್ರಿ ಕಬಡ್ಡಿ ಇದು ಹಗ್ಲಾದ ಕಬಡ್ಡಿ
ಹಾ ಹಾ ಹಾ ಹಾ ರಾತ್ರಿ ಕಬಡ್ಡಿದೆ ಮಜ್ಜೆ ಬಾಳ ಬರ್ತಿರ್ಬೇಕ್ರೀ
ಹ ಅದ ತೊಡ್ಕ ಮಾಡಿಲ್ಲ
ಅದ್ರ ದೊಡ್ ಕಬಡ್ಡಿ ಅಂತರಿ ಅಂದ್ರೆ
ಹಾ ಅದು ದೊಡ್ ಕಬಿ ಅದ
ತಡೋ ಸಣ್ಣ ಕಬಡ್ಡಿ ಅನ್ರಿ
ಅಸಾನ ಕಬಡಿ ಆ ಕಡೆ ಕೌಡಿ ನೀ ಆ ಕಡೆ ಬಡಿ ಇ ಕಡೆ ಬಡಿ ಹೆಗಡೆ ಅವ ಪಕ್ವರ ನಕ ಅಂಗ ನಾಕ ಶಕಡೆ ಕಡದನೆತಾ
ಹೌದೌ್ರ್ ನೀವವೆಲ್ಲ ಎಡ್ ಎರಡು ಮೂರ್ ಮೂರಂದ್ರ ಮತ್ತೇನ್ ಎಡ್ ಎರಡ್ ಮೂರ್ ಮೂರಕ್ ಒಂದೇ ಸಲ ಕಬಡ್ಡಿ ಆಡ್ಸ್ತಿದ್ದೆ ಅನ್ರ ಒ ದಿನ ಬಹರ್ರಿ
ಏ ಇಲ್ಲ ಅವಾಗ ಅವ್ರಗೇಟ ಇ್ರಗೇಟ
ದನ್ನ
ಇದನ್ನ
ಹಾ ಹಾ ಹಾ ಹಾ ಹ
ಅವ್ರಿಗೆ ದಿನ ಸಿಟ್ಟ ಆಗ್ತಲ್ಲ ಅವ್ರಗನ ಆಗ್ತದಲ್ಲ
ಹೌದೌದ್ರೀ
ಇನ್ನು ಅವ್ರೂ ಸುಟ್ಟಾಗಬಾರ್ದು ನಮಗನ ಎಲ್ಲ ಆಗಿರ್ಬೇಕು
ಇದೇನು ಹಬ್ಬ ಅವ್ರ ಬಲ್ರರಿ ನೀವ ಹೈರಾಣ ಆಗಿರ್ಬಡ್ದು ನಿಮ್ಮ ದಿನ ಬೇಾಸರ ಆಬಾಾರ್ದ್ರಿ ಹಂಗಾಗಿ ಹೊಸ ಹೊಸ ಅವ್ರಿ ದಿನ ಒಂದನ್
ಹಾ
ವೆರೈಟಿ ಮೇಲೆ ವೆರೈಟಿ ವೆರೈಟಿ
ಹಾ ನಿಮ್ದಂಗ್ರೀ
ಏ ನಮ್ದು ಒಂದೇರಿೀ ನಾವ್ ಹಿಂಗ್ ಹುಚ್ಚುಚ್ಚ ಮಾಡಲ್ರಿ ನಾವ
ನಯ ಕೊಟ್ರಿ ನೀವ ಬಿಡ್ತೀರ
ಏ್ ಅಂತ ಮನಷಿ ಅಲ್ಲರಿ ನವು ಹಂಗ ಹಂಗಿತ್ತಂದ್ರೀ ಅಂತ ಅಸದನ್ೀ ನಮ್ ಕೊೂಡ
ಈಗ ಹೊರಗೆ ಇದ್ರಬೋದಲ್ರರಿ ಗಾಡಿಿನ ನೀವು
ಗಾಡಿಗಳು
ಹಾ ಹೌದಾ
ವೀಟ್ಟ ಕಾಂಂತ್ರ ಇಟ್ಟ ಕಾಳ್ರ ನವು ಗಾಡಿ
ಹಂಗಂದ ನಂಗು ಎಲ್ಲ ಹೊಡೆದ ಗಾಡಿ ಹೊಡಿಬಾರ್ದು
ಏಯ್ ಎಂತ ಮಷ ಅನ ಅಲ್ಲರಿ ನಾವು
ನನಗ್ ಹೊರಗ ಅವು ಒಳಗ ಎರಡದು ಅಂದ್ರರು ಒಳಗ ಮತ್ ಮೂರ್ದು
ಹಬಬು
ಅವಲ್ಲ ಸಣ್ಣ ಸಣ್ಣ ಸ ಇಡ್ದ ನಾನು
ಹಾ ರೀ
ಎಲ್ಲ ಅವಾಗ ನಮ್ ಮಗ ಬಾಸ್ ಮಾಡ್ಲಾನ
ಹ್ರೀ ಗಂಡಂಗ ಗಂಡಂಗ ಹುಷಾರಿರಿ ನೀವು ಮನ್ಷ್ಯಲ್
ಸಣ ನಲ್ಲ
ಅದೇೀ ನೀವ್ ಇಷ್ಟ್ ನಮ್ಮನ್ ಮೇಂಟೈನ್ ಮಾಡ್ತಿೀರ ಅಂದಾಗ ಗೊತ್ತಾಯ್ತಿರಿ ನಾನ್ ನೀವ್ ಎಷ್ಟ ಇದೀರ ಅಂತ
ಹಾ ಹ್ಮ ಹ್ಮ ಹಾ ಈ ಸಾಮಾನ್ಯ ಆಗ್ ನಡಿದೆ
ಕುಸ್ತಿ ಕ್ತಿ ಎಲ್ಲ ಘನ ಆಡ್ರಿ ನೀವು
ಸ ಏನಯತ್ ನಾವ ಸಣ ಎಲ್ಲ ದಡ್ ಬರ್
ಕಂಡ ಪಟ್ಟಿದೀರರಿ ಮನುಷ್ಯರ್ ನೀ್ ಎಲ್ಲಾ ಕಪ್ಪು ಗಿಪ್ಪು ಬಾಳ ಗೆದ್ದಿರ್ರಿ
ಏ ಸಣ್ಣ ಅಲ್ಲನಾ ರಾತ್ರಿ ಕುುಸ್ತಿನ ಕಪ್ಪುಗಿದ್ನಿ ಹಗ್ಲ ಕುಸ್ತಿ ಕಪ್ಪುಗಿದನಿ ಒಂದೊಂದು
ಈಗ ರಾತ್ರಿ ಕುಸ್ತಿ ಆಡ ಆಡಿ ಊರ್ ತುಂಬಾ ಮಕ್ಕಳು ನಿಮಗ
ಅ ಊರ ಊರಾಗ ಜಿಜ್ಸ್ತದ್ರೀ ಅವ
ಹಾ ರೀ
ಅವಾಗ ಹಂಗಿರ್ತದ ಅದ
ಏನ್ ಯಾರ ಬಳತ್ತೇಳ್ತಾನ ಅದ್ರ ಮೇಲೆ ಏನ್ರರಿ
ಹ ಯಾರ್ ಬಾತ್ ಹೊಡಿತಾರ ನ್
ಹ್ಮ್ ಹ್ಮ್ ಹ
ಅಂತ ರೆಕಾರ್ಡ್ ಅವ್ರೆ ನಮ್ಮ
ಅಬಬ ಮತ್ ಮತ್ತ್ ನೀವ್ ದಿನಾ ಹತ್ಸರರಿ ಮತ್ ಕುಸ್ತಿ ಹಂಗ ಎತ್ತಿದಿರಿ ದಿನ ಒಡೆದ ಹೊಡದ ಎಲ್ಲ ನಿಪಾ ಬಂದೆ ಇರ್ತಾರಲ್ರಿ
ಏ ಹಂಗಲ್ರಿ ಅದ ದಿನ ನಾವ್ ಏ ಉಣದ್ ಹಂಗತ್ ನಮ್ಗ ಗಟ್ಟಿ
ಹ ಹನ್ರಿ ಉಂಡದ ಮ್ಯಾಲ ಒದ್ದನ್ರಿ
ಹಾ ಜನ್ನ ಆಲು ಅವರ ತುಪ್ಪ ಮೊಸರು
ಕಜರ್ರಿ
ಅವೇ ಎಂಟದ ಅವೇ ಕುಡದು ಅವೇ ಮಸ್ ಹಾಕದ ಹೊಡ್ಯದು
ಕಿರೇಂದ್ರ
ಅವೆ ಅವೇ
ಹಿಂಗಾಗಿ ಕಪ್ಪು ಗೆದ್ದೇರರಿ ಮನ್ ತುಂಬ ಕಪ್ಪ ಆಗ್ಯವ್ರಿ ಒಂದ್ರು ಮಾತ್ದನ್ ಕಪ್ಪ
ಏ ಜಾಸ್ತಿ ಯದಾರ ಅವೋಗ
ಹಾ ಹಾ ಹಾ ಹಾ ಹಾ ಅಗ್ರಿದ್ದಂಗ ಇಲ್ ನೀವನ್ ಎಲ್ಲಾ ಮಸ್ತ್ ಮ್ಯಾರದರಿ ವಯಸ್ಸಿನಾಗ
ಬರಿ ಅ ಕಪ್ಪು ವರ್ಸಕ್ಕೆ ಒಬ್ಬರುರಿ ಇಟ್ಟನಾ
ಮತ್ತ ಇಲ್ಲಿ ನಾಳೆ ಮುಂದೆ ಇದು ವರ್ಷಕ್ಕೆನ ಒಬ್ಬರು ಇಟ್ಟಿರಿ
ಹಾ ಮಾಡ
ಡ್ದೇ ವರ್ಷಕ್ಕನುೂ ಒಬ್ಬ್ರಗ ಇಟ್ರಿ
ಕುಷತಿ ಆಡ್ದಾಗ ಅವ್ರು ಇರ್ತಾರೆ ಹೊರ್ಸರ್ ಜುದ್ದ ಕಟ್ಟ್ದಾಗ ನಮ್ ಈಗ ರೊಕ್ಕ ಇವು ಹೊಡಿತಾನ ಕ ನಮ್ ಕಡೆ ಕಟ್ಟಾರ ಇರ್ತೀರಲ್ರಿ ಆಮಂತ
ಈ ಹಂಗಿತ್ತ ಅಂದ್ರ ಅವ್ರ ಎಲ್ಲಿ ಅವ್ರಗ್ ನೀ ಅದ್ದ ನಿಮಗ್ ಹೊರಗಾಕಿ ಅವ್ರರು ಹೊಡ್ಕೊಂಡ ಕುಂತರ್ ಕುಂತರರಿ
ಏ ಅದ ಜಿದ್ದೆ ಇರ್ತಲ್ವಾ ಹಂಗ
ಹ ಹಾ ಹಾ ಹಾ ಹೇಳಕ್ ಬರ್ರೆ ಒಬ್ಬೊಬ್ರು ತೊರೆದು ನಿಂತುಕೊಂಡಿರುತ್ತಾರೆ ಗಡಿ
ಅವದು ನಿಂತಾರಿಗೆ ವಿಡ್ದ ನತ್ರಲ್ಲಾರದಾರ ವಿಡ
ಹ್ಮ ಹಾ ಹಾ ಹಾ ಹ
ಈಗ ನಿನ್ ನಿಂತ ತಾನ ನಿನ್ ದಾಳಿ ದಾರ ಹೊದ್ರ
ಹ್ಮ್ ಹ್ಮ್ ಹ್ಮ್ ಹ್ಮ್ ಇಷ್ಟ ನಮ್ಮನ್ ಯಾವನ್ರಿೀ ಹೌದ ಆಯ್ತು ಬರಬರಿ